ಹಲೋ. ..
ಹಲೋ ಸರ್ ನಮಸ್ಕಾರ ಸರ್. ..
ನಮಸ್ಕಾರ ಮೇಡಮ್ ಆರಾಮು ಇದೀರಾ ಮೇಡಮ್ ಹ ಆರಾಮು ಇದೀನಿ ಮೇಡಮ್. .. ಟೈಮ್ ಎಸ್ಟು. ..
ಹೇಳಿ ಸರ್ ಆಯಿತು ಸರ್. ..
ಆಯ್ತಾ ಹ್ಮ್ ಹೇಗಿದ್ದಾರೀ? ..
ಆರಾಮಿದ್ವಿ ತೋರಿಸು. .
ಏ ಹೌದುಈ ಮಳೆ ಗಾಳಿ ಏನಾದ್ರೂ ನಿಮ್ ಕಡೆ? .
ಮಳೆ ಗಾಳಿ ಎಲ್ಲ ಬಾಳ ತುಂಬಾನೇ ಐತೆ ಬರೀ ಗಾಳಿ ಐತೆ ಸರ್ ಮಳೆ ಅಂದ್ರೆ ಏನು ಅನ್ನಂಗ ಆಗಿ. .. ಅದೇನೋ ನೋಡು? ..
ಹೌದು ಗಾಳಿ ಅಂದ್ರೆ ಯಾವ ರೀತಿ ಇದೆ ಮೇಡಮ್ ತುಂಬಾ ಅಂದ್ರೆ? ..
ಗಾಳಿ ಅಂತಂದ್ರೆ ಗಾಳಿ ಗಾಳಿ ಇದ್ದಂಗೆ ಇದೆ ಸರ್ ಅಕ್ಕಗೊಪ್ಸ. ..
ಅದು ಸರಿ ಹೊಳ್ಕೊಂಡ ಹಂಗತಿ ಇಲ್ಲ ಸುಮ್ನೆ ಬಂದು ಓಂಗತ್ರಿ! ..
ಅಂದ್ರೆ! ... ಇಲ್ಲಾಂದ್ರೆ ಸ್ವಲ್ಪ ತೆಲ್ಲಗಾದರೂ ಗೊತ್ತಾಗ್ತಿ ಸಾರ್ ಮನುಷ್ಯ ಹೋಗು. .. ಕ್ಲೋಸ್ ಆಗಿಲ್ಲ ಅಂತಂದ್ರೆ! ನಾವು ಒಳಗೆ ಬಂದವರು ಹೊರಗಡೆ ಹೋಗಲ್ಲ ಅಲ್ಲ. ..
ಹ. ..
ಸರ್ ನಮ್ಗೆ ಅಷ್ಟು ಗಾಳಿ ಗೊತ್ತಾಗಲ್ಲ ಸರ್? ..
ಅಂದ್ರೆ ಮತ್ತ್ ನೀವು ಹೊರಗಡೆ ಗಾಳಿಗೆ ಹೋಗಲ್ಲೇನ್ರರಿ. ..
ಇಲ್ಲ ಸರ್ ಹೋಗಲ್ಲ ಅಭ್ಯಾಸ ಇಲ್ಲ ಅಭ್ಯಾಸ ಅಂತಂದ್ರೆ ನಾವು? ... ಏನೋ ಒಂದ್ಸತಿ ಮೇಲೆ? .. ಮನೇಲಿ ಕಾಲಿಟ್ಟ್ಮೇಲೆ ಮತ್ತೆ ಹೊರಗಡೆ ಯ ಹೋಗಲ್ಲ ಸುದ್ದಿಗಾಗಿ? ...
ಹ್ಮ ಅಂದ್ರೆ ಈ ಮನೆಯಲ್ಲಿ ಮತ್ತೆ ಗಾಳಿಯಲ್ಲ ಹೇಗಿರ್ತೀರ ಮನೆಯಲ್ಲಿ? ..
ಮನೇಲಿ ಗಾಳಿ ಬರ್ತತ್ತ ಸರ್ ಮನೇಲಿ ಅಂದ ಮೇಲೆ ಕಿಟಕಿಲ್ದಂಗ ಇರುತ್ತದೆಂಗೆ ಇರುತ್ತದೆ ಏನ್ ಸರ್ ಗಾಳಿ ಬರದಂಗೆ? ..
ಹೌದ ಒಂದು ಕಿಟಕಿಲ್ಲ ಮನೆ ತುಂಬಾ
ಅಯ್ಯೋ ಸರ್ ಒಂದ್ ಮೂಗಿಗೆ ಎಷ್ಟು ಗಾಳಿ ಬಂದ್ರೆ ಸಾಕು ಸರ್ ಕಿಟಗಿ ನೇ ಬೇಕಂತೀರಿ ನಮ್ದ ಕಾಂಪೌಂಡ್ ಇದೆ ಸರ್ ಕಾಂಪೌ ಓಪನ್ ಕಾಂಪೌಂಡ್ ಇದೆ ಅದರಲ್ಲಿ ಕೂಡ್ತೀವಿ ಗಾಳಿ ಬೇಕು- ಅಂತಂದ್ರೆ ಅದ್ರಲ್ಲಿ ಆಕಾಶ ಕಾಣುತ್ತೆ
ಸಿಗುತ್ತಲ್ ರಿ ಮೇಡಂ
ಹೊರಗಡೆ ಹೋಗ್ಬೇಕು ಸರ್ ಬಟ್ ಇಷ್ಟೊತ್ತನಲ್ಲಿ ಹೊರಗಡೆ ಸುತ್ತಾಡೋಂತದ್ದು ಹೆಣ್ಮಕ್ಕಳು ಪದ್ಧತಿ ಅಲ್ಲಲ್ಲಾ ನಮ್ಮನ್ನೆ ಯುವಿಗೆ ಅವೆಲ್ಲಾ ಇಷ್ಟಾ ಆಗಲ್ಲಾ
ಆದ್ರೆ ಈ ಈ ಟೈಮಲ್ಲಿ ವಾಕಿಂಗ್ ಅಂತೇಳಿ ಜಾಗಿಂಗ್ ಅಂತೇಳಿ ಎಲ್ಲ ಹೋಗ್ತಾರಲ್ರಿ ಇವರು
ಹಾ ವಾಕಿಂಗು ಜಾಗಿಂಗ್ ಅನ್ನೋಕ್ಕೆ ಒಬರಿಗೊಬ್ಬ್ರ ಜೊತೆ ಇರಬೇಕಾಗುತ್ತೆ ಸರ್ ಯಾರಾದರೂ ಮತ್ತನ್ನು ನಾವು ಅಲ್ಲಿ ಅಷ್ಟು ಪರಿ ಓಣಿಯಲ್ಲಿ ಯಾರನು ಹಚ್ಕೊಂಡಿಲ್ಲಾ
ಹಾ
ಅದು ನಮ್ಮ ಮನೆ ನಮ್ಮ ಫ್ಯಾಮಿಲಿ ಅಷ್ಟೆ ನಮ್ಮನೆಯವರಗಿ ಅದು ಬಹಳ ಇಷ್ಟ
ಸಮಾಜದಲ್ಲಿ ಮತ್ತೆ ಈಗ ಒಬ್ಬರೇ ತಿರ್ಗಾಡ ತಿರ್ಗಾಡ್ಲಿ ಬೇಕು ಅಂತ ಹೇಳಕತ್ತರಿಲ್ರರಿ ಹೆಣ್ಣು
ಏನ್ ಸಮಾಜದಲ್ಲಿ ತಿರುಗಾಡ್ತೀವಿ ಸರ್ ಹಂಗಂತಂದು ಏರಿಯಾದಲ್ಲಿ ನಾನು ಯಾ ಯಾವ ಹತ್ರ ದ್ವೇಷ ಇಟ್ಕೊಂಡಿವಿ ಅಂತಂದೇನ ಎಲ್ಲರ ಹತ್ರನು ಮಾತಾಡ್ತೀವಿ ಎಲ್ಲರೂ ಎಲ್ಲರಿಗೂ ನಾನ್ ಗೊತ್ತು ಎಲ್ಲರೂ ನನ್ಗ ಗೊತ್ತು
ಹೌದಾ
ಅದರ ರೆಸ್ಪೆಕ್ಟ್ ಇದೆ ಹಂಗಂತಂದು ನಾವು ಜಾಸ್ತಿ ಬೇರೆಯವ್ರ ಹತ್ರ ಕ್ಲೋಸ್ ಆಗೋಕ್ಕೂ ಆಗಲ್ಲ ಆಗ್ಲೂ ಬಾರ್ದು
ಹೌದು
ಏನ್ ಸರ್
ಅಂದ್ರೆ ಏನಾಗತ್ತನ್ರಿ ಈಗ ಹೆಚ್ಚಿಗೆ ಕ್ಲೋಸ್ ಇದ್ರೆ
ಇರಬಾರ್ದು ಸರ್ ಎಷ್ಟು ಅವಶ್ಯಕತೆ ಅಷ್ಟಿರ್ಬೇಕು ಇರ್ತಾ ಇರ್ತಾ ಏನಾಗುತ್ತೆ ಅಂತಂದ ಅಂದ್ರೆ ಇ ಜಾಸ್ತಿ ಕ್ಲೋಸ್ ಆಗಿವ ಅನ್ಕೊಳ್ರಿ
ಹುಂ
ಆ ರೆಸ್ಪೆಕ್ಟ್ ಅನ್ನೋದು ಕಡಿಮೆ ಆಗುತ್ತೆ ಆ ಇದು ಫ್ರೆಂಡ್ ಶಿಪ್ ಹೆಚ್ಚಾಗಬಹುದು ಬಟ್ ಅವ್ರು ಹೆಂಗಿರ್ತಾರೋ ನಾವ್ ಹೆಂಗಿರ್ತತಿವೋ ಹೇಳಕ್ಕ ಆಗಲ್ಲಾ ಹೊಟ್ಟೆ ಕಿಚ್ಚು ಅಂದ್ಮೇಲೆ ಶತ್ರುಗಳು ಬೇರೆ ಕಡೆ ಎಲ್ಲಿ ಇರಲ್ಲ ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ ಸೊ ಪರ್ಸನಲ್ ವಿಷಯಕ್ಕೆ ಕೈ ಹಾಕ್ತಾರೆ ತಲೆ ತೂರಿಸ್ತಾರೆ ಸೊ ನಿನ್ ಮನ ಅಂಗ ನಿನ್ ಮನಂಗ ನಿನ್ ಗಂಡಂಗ ನಿನ್ ಮಕ್ಳಂಗೆ
ಆದ್ರೂನು ಈಗ ಕೆಲವೊಂದು ಏರಿಯಾದಲ್ಲಿ ಅಂದ್ರೆ ಕೆಲವೊಂದು ಓಣಿ ಏರಿಯಾದ ಅಲ್ಲಿ ನಾಲ್ಕು ಮನೆ ಹೆಣ್ಮಕ್ಳು ಕದ್ರೆ
ಅದು ಕರೆಕ್ ಅದು ಹ ಸರ್ ಅದಕ್ಕೆ ಫಸ್ಟ್ ಆಫ್ ಆಲ್ ಯಾಕಂದ್ರೆ ಅಂತಂದ್ರೆ ನಾಕ್ ಜನ ಹೆಣ್ಮಕ್ಕಳು ಕಲ್ತೀವಿ ಅಂತಂದ್ರೆ ಗಾಳಿ
ಹೂ
ಮಳೆ ಬೆಳಕು ಎಲ್ಲಾ ಮರ್ತ ಬಿಟ್ಟು ಬೇರವ್ರ ಮನೆ ಅಹ ದೋಸೆ ಎಷ್ಟು ತೂತಿರ್ತವೆ ಅನ್ನೋದು ಎಣಸೋದೇ ಜಾಸ್ತಿ ಆಗಿರುತ್ತೆ
ಆದ್ರೂ ಅದು ಸಹಜ ಅಲ್ರರಿ ಮೇಡಮ್ ಈಗಿನ ಕಾಲದಲ್ಲಿ
ಪಪ್ಪು ಸರ್ ಆಡ್ದವ್ರರು ಮಾಡ್ದವರು ಪಾಪ ಆಡ ಇಟ್ಟು ಹೋಗ ಆಮೇಲೆ ಮತ್ತೆ ಮಾಡ್ದವ್ರ ಮಾಡ್ದವ್ರ ಬಾಯ ಅಲ್ಲಿ ಅಂತಂದು ಬೇರವ್ರ ಮನೆ ತು ತೆನ್ಸಕ್ ಹೋಗಿ ನಾವ್ ಯಾಕ್ರೀ ಪಾಪ ಕಟ್ಕೋಬೇಕು ಅವಳಂಗ ಇವಳಂಗ ಅವನಂಗ ಇವ್ನಂಗ ಅವರ್ ಮನೆ ಸೊಸೆ ಹಂಗ
ಬರೋ ಏನೇ ಈ ಜಡೆ ಜಡೆ ಕಲ್ತಾಗ ಬರೋದು ನನ್ನ ಬಗ್ಗೆ ಅವ್ರ ಬಗ್ಗೆ ಕ್ಕಿಂತ ಮೂರ್ನೇವ್ರ ಬಗ್ಗೆ ಬರೋದು ಜಾಸ್ತಿ ಸರ್ ಅಲ್ಲಿ. ಅದು ಸತ್ಯ ಹೌದು ಹೌದು ಸರ್ ನಾವು ಕೆಲವೊಂದು ಹೊರಗಡೆ ಹೋಗ್ತಿವಿ ಸಾ ಹಂಗಲ್ಲ ಸರ್ ಕೆಲವೊಂದು ಹೊರಗಡೆ ಹೋಗ್ತೀವಿ ಕೆಲವೊಬ್ಬ್ ಊಟಕ್ಕಂತಾನೆ ಅ ಡ್ಯೂಟಿ ಅವರ್ಸ್ ಅಲ್ಲಿ ಟೈಮ್ ಕೊಟ್ಟಿರ್ತಾರೆ ಸರ್.
ಹೌದ್ರಿ
ನಾನ್ ಎಷ್ಟೋ ಸತಿ ಕೆಲವೊಂದು ಕೆಲವೊಬ್ರು ಗುಂಪುಗಳಲ್ಲಿ ಕೇಳಿಸ್ಕೊಂತೀನಿ ಸರ್ ಸರ್ ಅಲ್ಲಿ ಏನು ಊಟಕ್ ಮಾಡೋರು ವಿಷ್ ಗಳು ಅಲ್ಲಿ ಒಂದ ಏಳೆಂಟು ಜನನೇ ಇರ್ಲಿ ಐದಾರು ಜನಾನೇ ಇರ್ಲಿ ನಾ ನಾಲ್ಕೈದ ಜನನೇ ಇರ್ಲಿ ಆ ನಾಲ್ಕೈದು ಜನದ ಮಾತು ಅಲ್ಲಿ ಇರಲ್ಲಾ. ಅಲ್ಲಿ ಇರ್ಲಾರ್ದವ್ರ ಮಾತೆ ಅಲ್ಲಿ ಹೈಲೈಟ್ ಆಗಿರುತ್ತೆ ಯಾವಾಗ್ಲೂ ಡೀಸೆಂಟ್ ಆಗಿ ಕುತ್ಕೊಂಡಿರ್ತೀನಿ ಸರ್ ಹೋದಾಗ ಕೆಲವೊಂದ್ ಕಡೆ ಸೊ ಅಲ್ಲಿ ಕೇಳಿರೋರು ಅಲ್ಲಿ ಏನ್ ಅಟೆಂಡ್ ಆಗಿರ್ತಾರ ಊಟಕ್ಕೆ ಅವ್ರ ಬಗ್ಗೆ ಬಿಟ್ ಇಲ್ದರು ಇಲ್ದೋರ್ ಬಗ್ಗೆ ನೆಮ್ಮದಿಯಾಗಿ ಮಾತಾಡ್ತಾ ನಾಲಕ್ ತುತ್ತು ಜಾಸ್ತಿ ತಿಂದಿರ್ತಾರೆ.
ಹೌದೆನ್ರಿ ಅಂದ್ರೆ ಮಾತಾಡ್ತಾ ಅಂದ್ರೆ ಏನಂತ ಮಾತಾಡ್ತಾರೀ ಯಾವದ್ರ ಬಗ್ಗೆ ಮಾತಾಡ್ತಿರ್
ದು ಆಗಿರ್ಬೊದು ಕೆಟ್ಟದ್ದು ಆಗಿರ್ಬೊದು ಸರ್ ಅವಳಂಗೆ ಇವಳಂಗೆ ಅವ್ನಂಗೆ ಇವ್ನಂಗೆ ಆಪ್ ಆ ಹಾಸ್ಪಿಟಲ್ ವ್ಯಕ್ತಿಗಳು ಹಿಂಗೆ ಈ ಹಾಸ್ಪಿಟಲ್ ವ್ಯಕ್ತಿ ವ್ಯಕ್ತಿಗಳು ಹಂಗೆ ಅವ್ರಿಗಾದ್ರೆ ಹಂಗೆ ನಮಗ್ ಆದ್ರೆ ಯಾಕೆ ಹಿಂಗೆ
ಹಂಗ ಅಂದ್ರೆ ಹೆಣ್ಣು ಹೆಣ್ಣು ಕಲಿತಾಗ ಈ ತರ ಮಾತಾಡ್ತಾರೆ.
ಟೋಟಲಿ ಬರುತ್ತೆ ಸರ್ ಹೆಣ್ಣು ಗಂಡಿಗೆ ಅನ್ನೋದು ಮಾತ ತಲಿ ಭೇದ ಭಾವ ಏನಿಲ್ಲ ಯಾಕಂದ್ರ ಒನ್ಸ್ಅಪಾಂನ್ ಟೈಮ್ ಇತ್ತ ತ್ತುಗಂಡು ತಿಂತಾ ಇದ್ದಾ ದಾರಿ ಬಿಡ್ತಾ ಇದ್ದಾ ಹೊರಗಡೆ. ಅದುಬಿಟ್ಟು ಈಗಿನ ಪ್ರಪಂಚದಲ್ಲಿ ಮನಿ ಮೈಂಡ್ ಆಗ್ಬಿಟ್ಟು ಎಲ್ಲಾರ್ದೂ ಮೆಂಟಲ್ ಮೈಂಡುಗಳು ಆಗ್ಬಿಟ್ಟಾವೆ ಎಲ್ಲಾರೂ. ಹೆಣ್ಣಿಗಿಂತ ಗಂಡಿನ್ ಆ ಈಯಳಿಕೆನೆ ಜಾಸ್ತಿ ಆಗಿರೋದೀಗ ಮೊದ್ಲೂ ಒ ಕಾಲದಲ್ಲಿ ಬರೀ ಜಡೆ ಜಡೆ ಕಲ್ತ್ರೆ ಮಾತ್ರ ಮಾತಾಡ್ತಿದ್ರು ಅಂತಿದ್ರು ಈ ಜಡೆದೂ ಬೇರೆ ಆಗ್ಬಿಡತ್ತೆ ಉದ್ದೇಶಗಳೆ ಬೇರೆ ಆಗ್ಬಿಡತ್ತೆ ಯಾಕಂದ್ರೆ ಹೆಣ್ಣಿಗೆ ನಾನ್ ದುಡಿಬೇಕು ನನ್ನ ಮನೆ ಸ್ವಾವಲಂಬನೆ ಆಗ್ಬೇಕೂ ನಾನು ಟೈಮ್ ವೇಸ್ಟ್ ಮಾಡಬಾರದು ಇನ್ನೊಬ್ರ ಮ ಮಾತಾಡಿ ಅಂತಂದು ಹೆಣ್ಣಿನ್ ಇದು ಪ್ರಭಾವ ಚೇಂಜ್ ಆಗಿದೆ.
ಹೌದನ್ರಿ.
ಹ್ಮ ಇವಾಗ ಗಂಡ ಮಕ್ಳು ನಾನ್ ಎಂಜಾಯ್ ಮಾಡ್ಬೇಕ್ ಎಂಟರ್ಟೈನ್ ಮಾಡ್ಬೇಕು ನಾನ್ ಹ್ಯಾಪ್ಪಿ ಆಗಿರ್ಬೇಕ್ ಅನ್ನೊ ಅನ್ನೋ ಒಂದು ಉದ್ದೇಶದಲ್ಲೀ ಅವರು ಇನ್ನೊಬ್ಬರ ಬಗ್ಗೆ ಮಾತಾಡಿನೇ ಖುಷಿ ಪಡ್ತಾ ಇರೋದು ಜಾಸ್ತಿ. ಆಗಿದೆ ಗಂಡು ಮಕ್ಳು ಅವನು ಅಷ್ಟು ಖುಷಿಯಾಗಿ ಅವನು ಅವ್ರ ಹತ್ರ ಖುಷಿಯಾಗಿದ್ದಾನೆ ಇವನು ಇವ್ರ ಹತ್ರ ಖುಷಿಯಾಗಿದ್ದಾನೆ ಅವನ್ ಅಷ್ಟ್ ಅಷ್ಟೂ ಮೇಲಕ್ಕೇರಿದ್ದಾನೆ ಅಷ್ಟು ಅ ಶ್ರೀಮಂತ ಆಗಿದಾನೆ ಅಷ್ಟಇದ್ರು ಕೂಡ ಅಷ್ಟು ದುಡಿತಾನೆ ಅವನ್ ಕಾಲ್ ನಾನ್ ಹೆಂಗ್ ಹೇಳಿಲಿ ಅವನ್ ನಾನ್ ಹೆಂಗ ತುಳಿಲಿ, ಅವ್ನ ಎಲ್ಲಿ ಸಿಕ್ಕಾಕ್ಲಿ ಯಾವ್ದ ಜೈಲಲ್ಲಿ ಕೂಡಿಸ್ಲಿ ಯಾವ ಆಫೀಸರ್ಸ್ ಹತ್ರ ನಿಲ್ಲಿಸ್ಲಿ ಅವನ್ ಅದು ತೊಗೊಂಡಿದಾನ ಅವ್ನು ಆ ವೆಹಿಕಲ್ ತಗೊಂಡಿದ್ದಾನ ಅಂತ ನಾನ್ ಅವ್ರಪ್ಪನಂತ ತೊಗೋಬೇಕು ಇನ್ನೊಂದು
ಹ್ಞೂ
ಅನ್ನೋ ಒಳ ಮನಸ್ ವೈಮನಸ್ಸು. ಕಾಂಪಿಟೇಷನ್ ಗೊತ್ತಿಲ್ಲದೆ ಕಾಲೆಳಿಯೋದುಜಾಸ್ತಿ ಆಗಿದೆ ಸರ್ ಗಂಡ ಮಕ್ಕಳಲ್ಲಿ. ಹ
ಹೌದನ್ ರಿ
ಹೌದು,
ಈ ತರ ಮಾಡ್ಯ ಮಾಡೋದ ತಪ್ಪಾಗತ್ತ ಅಲ್ರಿ
ತಪ್ಪ ಅಂತ ಕೆಲವೊಬ್ರಿಗೆ ಎಲ್ಲೋ ಇರುವೆ ಅಷ್ಟು ಜನಗಳಿಗೆ ಮಾತ್ರ ಗೊತ್ತು ಸರ್. ಸಾವಿರದಲ್ಲಿ ಒಬ್ರ ಇಬ್ರರಿಗೆ ಹಂಗ ಯ ಅವರು ಮಾತ್ರ ದೇವ್ರುಗಳಾಗೋದು.
ಹ್ಮ
ನನ್ನ ಮನೆ ನನ್ ಮಕ್ಳು ನನ್ನ ಸಂಸಾರ ನಂದು ನಾನು ನನ್ನವ್ರನ್ನ ನೋಡ್ಕೊಂಡು ಹೋದ್ರೆ ನನಗ ಸಾಕು ಇನ್ನು ಹೊರಗಿನ ವ್ಯಕ್ತಿ ಯಾಕಪ್ಪ ನನಗ್ ಬೇಕು ಅನ್ಕೊಳ್ಳೋರು ಅವ್ರು ಬಾಳ ಅಪರೂಪದವ್ರು. ಅಂತವರು ಏಲ್ಲಿರ್ತಾರೆ ಎಲ್ಲಾ ಸಮಾಜದಲ್ಲ ಎಲ್ಲರು ನನ್ನವ್ರೇ
ಹೌದಾ,
ಟಾಸು ನನ್ ತೆನ್ಸಿದ್ರೆ ಹೊಟ್ಟೆ ತಂಬಿದ್ರೆ ಸಾಕು ಅಂತ ಅಮಾಯಕ ತರ ಹೋಗ್ತಾ ಇರತಾರೆ. ಇಂದ ಬೆನ್ನಿಗಿಚೂರಿ ಚುಚ್ತಾಇರದ ಕಾನ್ಸಲ್ ಅವರಿಗೆ. ಎಷ್ಟು ಅಂಗಡಿಗೆ ಬೊಕ್ಕೆೆ ಹಾಕಿರ್ತಾರ ನನಗ ಗೊತ್ತಿಲ್ಲದೆ. ಬಟ್ ಅ ಅವ್ರ ಬೆನ್ನು ಎಷ್ಟು ಕಾಣ್ತಾ ಇರುತ್ತೆ. ಎಷ್ಟು ಬೆನ್ನಲ್ಲಿ ರಕ್ತ ಸೋರ್ತಾ ಇರುತ್ತೆ ಅವರಿಗೆ ಅಲ್ಲಿ ದೃಷ್ಟಿನೇ ಇರಲ್ಲ ಗಮನೇ ಇರಿಲ್ಲ ಮುಂದಿನ ವ್ಯಕ್ತಿ ನಾನು ಹೊಟ್ಟೆ ತುಂಬಸಿದನ ನಾನು ಹೆಲ್ಪ್ ಮಾಡಿದ್ದ್ನ ಆಯಿತು ಮುಗೀತು. ಸೊ ನನ್ನ ಬೆನ್ನಿಂದೆ ನನ್ನ ಮಕ್ಕಳು ನನ್ನ ಹೆಂಡ್ತಿ ಅವರು
ಹ್ಮ್,
ಎ ತಿಯರು
ಹೆಂಡ್ತಿ ಯರ ಅಂದ್ರೆ ಎಷ್ಟು ಜನ ಮಾಡ್ಕೊಂತಾರಿಅವ್ರು.
ಒನ್ ಪ್ಲಸ್ ಒನ್ ಹತ್ರರಂತೆ ಹನ್ನೊಂದಲ್ಲ ಅನ್ನೋದು ಇನ್ನೊಂದು.
ಹ್ಮ್,
ಪ್ಲಸ್ ಒನ್
ಮತ್ತೆ ಹನ್ನೊಂದು ಪ್ಲಸ್ ಒಂದು ಹನ್ನೆರಡು ಜನ ಮಾಡ್ಕೊಳ್ತಾರ ಏನ್ರಿ.
ಅದ ಹೆಂಗಾದ್ರೂ ಅನ್ಕೋಬೋದು ಸರ್ ಒನ್ ಪ್ಲಸ್ ಒನ್ ಹತ್ರರಂತೆ ಹನ್ನೊಂದಲ್ಲ ಅನ್ನೊ ಹೆಣ್ಣು. -
ಹೌ ಹ
ಹತ್ತು ಜನ ನಿನ್ ತಮ್ಮೊರು ಆ ಹಂಗೆ ಆ ತರಾನೆ ಇರುತ್ತೆ. ಸರಿ ಯಾಕಂದ್ರೆ ಹತ್ತು ಜನ ಹತ್ತು ಅಲ್ಲದ ಅಲ್ಲ ತಪ್ಪು, ತಪ್ಪು, ತಪ್ಪು. ಸರ್ ಹತ್ತು ಜನ ಅನ್ನ ಹೆಂಡ್ತಿ ತೇರ ಅಲ್ಲ. ಹತ್ತು ಜನ ಹೆಂಡತಿ ಯರು ಅಲ್ಲಾ ಅವರು ಬೆನ್ನಿಂದ ಇರೋರು.
ಹ್ಮ
ಐದು ಜನ ಅಕ್ಕ ತಂಗಿಯರು ಮೂರು ಜನ ಮಕ್ಕಳು ಒಂದು ತಾಯಿ, ಒಂದು ಮಡದಿ
ಹ್ಮ
ಹೆಣ್ಣಿನ ಸೈನ್ಯ ಹತ್ತು ಜನ ತನ್ನ ತನ್ನ ಕಣ್ಣೆದುರುಗಿರೋದು.
ಅೊಂದ್ರೆ
ಹನ್ನೊಂದು ಹತ್ತರಂತೆ ಹನ್ನೊಂದು ಅಲ್ಲ ಅನ್ನೋದು ಒಂದು ತಂದೆ. ತಂದೆ ಅಷ್ಟೇ ಈಕ್ವಲ್ ರೆಸ್ಪೆಕ್ಟ್ ಕೊಟ್ಟು ತಂದೆ ಅಷ್ಟೇ ಪ್ರೀತಿ ಕೊಟ್ಟು ತಂದೆ ಅವರಷ್ಟೇ ಮರೆಮಚಿರೋ ಅಂತ ಇನ್ನೊಂದು ಹೆಣ್ಣು.
ಮನಸ್ಸಿನ ಮನದಿ ಹತ್ತರಂತೆ ಹನ್ನೊಂದು ಅಲ್ಲ. ಹಾ ಹನ್ನೊಂದು ಹನ್ನೊಂದು ಒಂದು ಪ್ಲಸ್ ಒಂದು. ಮಾವ ಸೊಸೆ ಸಪ್ರೇಟ್ ಆಗಿದ್ದಾರೆ.
ಪರ್ವಾಗಿಲ್ಲ ಬಿಡ್ರಿ ಮೇಡಂ ಬಾಳ ಚೆನ್ನಾಗಿ ಹೇಳ್ತಿದೀರಾ.
ಏನ್ ಸರ್.
ತಾವು ಏನ್ ಟೀಚರ್ ಕೆಲಸ ಮಾಡ್ತ್ರರೀ.
ಅಲ್ಲಿಹೇ ಹೌದು ಸರ್ ನಾ ಇತ್ತೀಚೆಗೆ ನಮ್ಮ ಮನೆಯರಿಗಷ್ಟೇ ಟೀಚ್ ಮಾಡೋದು ಜಾಸ್ತಿ ಆಗಿದೆ ಸರ್. ಕಡಿಮೆ ಆಗಿದೆ ಕಡಿಮೆ ಆಗಿದೆ ಯಾಕಂದ್ರೆ. ಹೌದು ಸರ್.
ಯಾವ್ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತೀರಿ ಮೇಡಂ.
ಹೇಳ್ತಾ ಇದ್ದೀವಿ ಸರ್ ನಾವ ಎರ್ಗುಡಿ ಅಲ್ಲಿ ಮಾಡ್ತಾಯ್ದೀವಿ ಸರ್
ರೀ ಮೇಡಂ ಪ್ರೈವೇಟ್ ಸ್ಕೂಲ್ಲ ಗರ್ಮೆಂಟ್ ಸ್ಕೂಲ್ ರೀ.
ಅದ ಸರ್ ಏಡೆಡ್ ಸ್ಕೂಲ್ ಸರ್.
ಹಾ
ಏಡೆಡ್ ಸ್ಕೂಲ್ ಸರ್ ಫಿಫ್ಟಿ ಫಿಫ್ಟಿ ಇದೆ. ನೋಡ್ಬೇಕು ಸರ್ ಅದು ಗೌರ್ಮೆಂಟ್ ಆಗುತ್ತಾ ಪ್ರೈವೇಟ್ ಆಗುತ್ತಾ ಅಂತ ವೈಟಿಂಗ್ ಲಿಸ್ಟ್ ಅಲ್ಲಿ ಇದೀವಿ. ಲೈಸೆನ್ಸ್ ಸಿಕ್. ಕ್ರೆ ಲೈಸೆನ್ಸ್ ಸಿಕ್ಕ್ರೆ ಗೌರ್ಮೆಂಟ್ ಆ ಆದಂಗೆ ಸರ್ ಲೈಸೆನ್ಸ್ ಕೊಟ್ಟಿಲ್ಲ. ಟ್ಟಿಲ್ಲ ಅಂತಂದ್ರೆ.
ಹ್ಮ್
ಮನೆಗ್ ವಾಪಸ್ ಬರೋದು ಸರ್.
ಓಕೆ ಓಕೆ ಮೇಡಮ್ ಬಾಳ ಚೆನ್ನಾಗಿ ಹೇಳಿದ್ರಿ ತಮ್ಮ ಸಮಯವನ್ನು ಕೊಟ್ಟದಕ್ಕೆ ಧನ್ಯವಾದಗಳು ಮೇಡಂ.
ಆಯ್ತು ಸರಿ ಓಕೆ ಥ್ಯಾಂಕ್ ಯು.
ಓಕೆ ಓಕೆ. .